ಹ
ಹಾ ನಮಸ್ತೆ ನಮಸ್ತೆ ಏ ದೋಸ್ತ
ನಮಸ್ತೆ ದೋಸ್ತಾ ಹೆಂಗ
ಏ ಇದು ಇದು ದೋಸ್ತಾ ಅಂತ ಒಬ್ರು ಯಾರೋ ಹೇಳ್ತರೋ ರಷ ಇವರು ಎಲ್ಲಾಂದ್ರೆ ನಾನು ಹಾಸ್ಟೆಲ್ ಇದ್ದೆ ಹ್ಮ ಹಾ ಅದು ಉಮೇಶ ಹಾ ಉಮೇಶ್ ಒಬ್ರು ಮತ್ತೆ ಹ ಉಮೇಶ ಒಬ್ಬ್ರೇ ಅನ್ಸುತ್ತೆ ದೋಸ್ತ ಏನೋ ದೋಸ್ತ ಆರಾಮ್ ಅದಿಯಾ ಆತರಾ ಯಾಕ ನಮ್ಮ ಭಾಷೆಯಲ್ಲಿ ಹೆಲ್ಪ್ ಮಾತಾಡ್ತಾ ಇರೋದು ಮಾತಾಡೋದು
ಅಂತ ಕರಿತಿದ್ದಾ ಅವ
ಹಾ ಅದೇ ಅದೇ ಈ ಅದಲ್ಲ ದೋಸ್ತ ಈ ಸರಿ ಅದ ಅಲ್ಲ ಇ ಇಲ್ಲ ಇನ ನಾನು ಇಲ್ಲಿ ನರ್ಸಿಂಗ್ ಮಾಡ್ತಿದ್ನಲ್ಲ. ಹಾ ಇಲ್ಲಿ ನಾನು ಹಾಸ್ಟ್ಲಲ್ ಇದ್ದೆ ಅವ ನ ವಾಚ್ ಮೆನತ ಇದ್ರಲ್ಲಾ.
ಹ್ಮ್
ಹ ವಾಚ್ಮನ್ ಅಂತಿದ್ರು. ಅವ್ರ ಏನ್ ಮಾಡ್ತಾ ಇದ್ರು ಹ ಏನಾದ್ರು ಜಗಳ ಆಡಿದ್ರೆ
ಹ್ಮ್
ತ್ತಾ ಏನು ನೀನು ಈ ತರ ಮಾಡ್ತಯಾ ಏನೋ ಈ ತರ ಬೈತಿಯಾ? ಅಂತ ಹಿಂಗೆ ಯೂಸ್ ಮಾಡೋದ ಅವ್ರು.
ಹಾ ಹಾ ಹಾ ಹಾ
ಬಾಳ ಹೋದ್ ನಾ ನಾವ ಏನಾರಾ ರ್ಯಾಶ್ ಆಗಿ ಮಾವಾಗೆಲ್ಲ ಸೀನಿಯರ್ಸ್ ಇದ್ದ್ವಲ್ಲಾ ನಾವು ಹ ಒಂದ್ ಸ್ವಲ್ಪ ನಮ ಕೈಲೆ ಹ್ಯಾಂಡ್ ಅವರ್ ಇತ್ತು ಹಾಸ್ಟ್ಲು. ಹಂಗಾಗಿ ಒನ್ ಸ್ವಲ್ಪ ಹಾ ಹ ಒಂದ್ ಸ್ವಲ್ಪ ನಾವ್ ರ್ಯಾಷ್ ಆಗ ಏನ್ರು ಮತ್ತೆ ತಳ್ಬ ಬಿಟ್ರೆ ಕೋಪ್ದಲ್ಲಿ ಿದ ಅಲ್ಲೋ ಇವರಾಜ ಏನೋ ದೋಸ್ತಾ ಹಿಂಗ್ ಮಾತಾಡ್ತಿಯಾ ಹೆಂಗ ಬೈತಿಯ ಹ ಆತ್ರ ನೈ ಮಾಡ ನೈಸ್ ಮಾಡ್ಕೊಂಡ್ ಸೀದಾ ಅಡಗೆ ರೂಮಿ ಕರ್ಕೊಂಡ ಹೋಗ್ಬಿಡ್ತಿದ್ದೆ
ಯಾಕೆ
ಕೇಳಿಯ ಕರ್ಕೊಂಡೋಗಿ ಸೀದಾ ನಾವ್ ಹಂಗೆ ನೈಸ್ ಮಾಡ್ಕೊಂತ ಇದ ಇರ್ತಿತ್ತಲ್ಲಾ ಮೊಟ್ಟೆ ಇರ್ತಿದ್ದ ಅ ಮೊಟ್ಟೆ ಇರ್ತಿತ್ತಲ್ಲಾ ಹ ಅದನ್ನೇ ಫ್ರೈ ಮಾಡ್ಕ ಹೊಂಡ
ಹ್ಮ್
ಹಾ ಒಂದ್ ಎಗ್ರೀಸ್ ಮಾಡ್ಕೊಂಡ್ ಹಂಗೆ ತಿನ್ಸ್ ಕಳಿಸ್ಿಡ್ತಿದ್ದ ದಾದಾ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್
ಬಹಳ ಚೆನ್ನಾಗಿತ್ತು ಆ ಮಿಸ್ ಮಾಡ್ಕೊಂತೀವಪ್ಪಾ ಅದು ಆಾಸ್ಷ್ಟಟ್ಲಲ್ಲಿರ ಮತ್ತುತ್ತ ಹೈಯರ್ ಹೈಯರ್ ಎಜುಕಷನ್ ನಮ್ಮದೇ ಇತ್ತ ಹೈಯರ್ ಸ್ಟಡೀಸ್ ಎಲ್ಲ ಓದೋದು ಹಂಗಾಗಿ ಒಂದು ಸ್ವಲ್ಪ ಚೆನ್ನಾಗಿರ್ತಿತ್ತು ಅಲ್ಲರೆ ಸಹ ಮರ್ಯಾದೆ ಏನೋ ಗೌರವ ಅಂತಾರಲ್ಲ ಆ ಥರ
ಹ್ಮ ಹ್ಮ್ ಇವರಾಜ್ ಆನಂತ ಕಾಲೇಜ್ ಲೈಫ್ ಎಂಜಾಯ್ ಮಾಡ್ಲಿಲ್ಲ ಕೊರ ನಾನು
ಹ ಅಷ್ಟಾಯತು ಒಳಿಡ್ ಸ ಅದಕ್ಕೆ ನಾನು ಈ ಸಲ ಡಿಗ್ರಿ ಹಚ್ಬೇಕು ಅನ್ಕೊಂಡಿದ್ದೀನಿ ಬಿ ಎ ಏ ಅಂದ್ರೆ ಬಿ ಹೆಚ್ ಅಲ್ಲ ಬಿ ಎ ಹೆಚ್ಕ್ ಹೋಗಲ್ಲ ನೋಡ್ತೀನಿ ಬೆಂಗ್ಗಳೂರಲ್ಲಿ ಒಂದ್ಸಲ ಟ್ರೈನ್ ಮಾಡ್ತ ಇನ್ನಿ ಬೆಂಗಳೂರು ನಾದ್ರು ಚೆನ್ನಾಗ್ ಆಯ್ತಂದ್ರೆ ಅಲ್ಲೇ ನೋಡ್ಕೊಂತೀನಿ ಅಲ್ಲೇ ಹಚ್ಕೊಂಡು ಅಲ್ಲೇ ಕೆಲ್ಸಕ್ ಸೇರ್ಕೊಂಡ್ಬಿಟ್ಟು ಟ ಹ್ಮ ಬಿಕಾಮ ಬಿಕಮ್ ಬೇಡ ಅ ಏನ್ಯೂಸ್ ಎಲ್ಲ ನ ಬೇಕು ಿಕಪ್ ಮಾಡ್ಕೊಂಡು
ಯಾಕೆದಿಲ್ಲ ಇವ ಯಾಕೆ ಯೂಸ್ ಇಲ್ಲ ಬಿಕಾಂಲ್ಲಿ
ಯೂಸ್ ಇದೆ ಬಟ್ ಅದು ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಅರ್ಸರ್ ಮನ
ಹೌದ ಹ್ಮ ಇಲ್ಲ ಬೇನೆೇ ಮಾಡ್ ಹ
ಏ ಇಲ್ಲ ಅದಲ್ಲ ಅದಲ್ಲ ನ್ದ ಒಂದು ಬಿ ಎಸ್ ಸಿ ಇದೆ ಪೋಸ್ಟ್ ಬಿ ಎಸ್ ಸಿ ಇದೆ ಆ ಹ ಲಾಟ್ರಲ್ ಎಂಟ್ರಿ ಅಂತ ಬರುತ್ತೆ ನಮಗೆ ಎರಡೇ ವರ್ಷ ಇರುತ್ತೆ ಅದು
ಹಾ ಹಾ
ಈ ಗೌರ್ಮೆಂಟ್ ಸೀಟ್ ನೋಡ್ತೀಿ ಗರ್ಮೆಂಟ್ ಸೀಟ್ ಬಂದ್ರೆ ಸಿಕ್ತಂದ್ರೆ
ಹ್ಮ್ ಹಾ ಹಾ ಬಿ ಎಸ್ಸ ನರ್ಸಿಂಗ್ ಮಾಡ್ಬೋದಾ
ಹಾಂ ಸಿಗುತ್ತೆ ನಮಗೆ ಸಿಗುತ್ತೆ
ಹೌದಾ ಅಲ್ಲ ಇವ ನೀನ್ ಜಿ ಎನ್ ಎ ಮಾಡಿ ಅಲ್ಲಾ
ಹ್ಮ
ಜಏನಮ
ಬಿ ಎಸ್ ಸಿ ಇವಾಗ ಸಿಕ್ಕಿತ್ ಅಂದೆ ಬಿ ಎಸ್ ಸಿ ಮಾಡ್ಕೊಂಡಬ ಬಿಡ್ತನಿ ಲಾಟ ಟ ಮೇಲೆ ಸಿಕ್ತಂದ್ರೆ ಗೌರ್ಮೆಂಟ್ ಶೀಟ್ ಸಿಕ್ತಂದ್ರೆ ಹೋಗ್ಬಿಡ್ತೀನಿ ಇಲ್ಲಾಂದ್ರೆ ಅಲ್ಲೇ ಬಿ ಎ ಇಲ್ಲ ಹೇಳ್ದಿಯಲ್ಲ ಬಿಕಂ
ಹ್ಮ್ ಹ್ಮ್ ಅಲ್ಲ ಇವ ನಾನು ನೆಕ್ಸ್ಟ್ ಮಾಡ್ಬ ಜಿ ಎನ್ ಎಮ್ ನರ್ಸಿಂಗ್ ಮಾಡ್ಬೇಕ ಅನ್ಕೊಂಡೀನಿ ಇವ ಏನ್ ಮಾಡಣ
ಏ ಅದು ಅಷ್ಟೊಂದು್ ಯೂಸ್ ಇಲ್ಲ ಅರ್ಷಾನ್ ನಾನ್ ಸುಳ್ಳು ಹೇಳಲ್ಲ ಏನೋ ನನ್ನ ಅ ಪ್ರಕಾರ ನಾನು ಪ್ಧಿತಿ ಪಟ್ಟಿದಷ್ಟು ಹೇಳ್ತಾಯ್ದೀನಿ ಅದಷ್ಟೊಂದು ಯೂಸಿಗೆ ಬರಲ್ಲ
ಹೌದಾ ಮತ್ತೆ ಅಲ್ಲ ನಿನ್ ಲೈಸೆನ್ಸ್ ಮಾಡ್ಸಲ್ವಾ ನೀನು
ಲೈಸೆನ್ಸ್ ಅಲ್ಲ ಅರ್ಷ ಅದು ಅದು ಅದನ್ನಲ್ಲ ಲೈಸೆನ್ಸ್ ನಿಂದು ನಾವು ಹಹಾ ನಮ್ದು ಏನು ಗತ್ತಾ ನರ್ಸಿಂಗ್ ಸ್ಟೂಡೆಂಟ್ಸ್ ನಾವು
ಹ್ಮ್
ಅಬ್ಬಬ್ಬಾ ಏನಿಲ್ಲಾಂದ್ರೂ ಪ್ರಥಮ ಚಿಕಿತ್ಸೆೆಯಷ್ಟೇ ಮಾಡ್ಬಹದ ನಾವು
ಅದೇ ಜ್ವರ ಬಂದಾಗಸುಜಿ ಹಾಕೋದು
ಹಾ ಆತರ ನಮಗ ಏನು ಅಷ್ಟೊಂದ ಇದಿರಲ್ಲ
ಹಕಲ್ಲ ನೀನು ಹಳ್ಳಿ ಹಳ್ಳಿಲಿ ಹೋಗು ಆತರ ಹಾಕದ್ರೆ ಚೆನ್ನಾಗ ಆಯ್ತಲ್ಲಾ
ಅಷ್ಟೊಂದು ನಮ್ಗೆ ಗೋರ್ಮೆಂಟ್ ಇಂದ ಎಲ್ಲಿ ಇದ ಕೊಡ್ತಾರೆ ರಕ್ಷಾ ನಮಗೆ
ಗೌರ್ಮೆಂಟ್ ಅಲ್ಲ ಇವ ನಾನು ಹೇಳ್ತಿರೋದು
ಹ್ಮ್ ಹ್ಮ್ ಅಂದ್ರೆ ಹ ಅದಂದ್ರೆ ಅದು ಬೇಕಾದ ಸಿಗುತ್ತೆ ಬಟ್ ಅದು ಕೆ ಎ ಎಸ್ ಸಿ ಏನ್ನು ಐ ದರ್ಶ ಅದು ಏಳು ಏಳ ತಿ ೇನೋ ಎರಡು ವರ್ಷದ ಒ್ ಐತದ ಕೋರ್ಸ್ ಆದದು ಹ್ಮ ಜಿ ಎನ್ ಎ ಮಾಡಿದ ಮೇಲೆ ಇಲ್ಲ ಬಿ ಎಸ್ ಮಾಡಿದೇಲೆ ನಮಸ್ ಸಿಗುತ್ತದು ಹ್ಮ
ಹಂಗಂದ್ರೆ ಅದ ಮಾಡ್ಬಿಡುವ ಸುಮನೆ
ಹ್ಮ್ ಅದೆ ನಾ ಮಣ್ಣ ನಮ್ಮನಾನದು ಅದನ್ನ ಹೇಳ್ತಿದ್ದ
ಹ್ಮ್ ಮತ್ತೆ ಅದ ಮಾಡ್ಬ ಬಿಡ ಸುಮ್ನೆ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡ ವಾ
ಅದೇ ಮತ್ತೆ ಇನೇನ್ ಗೊತ್ತಾ ಹ ರಿಂದ ಹೋಗಿ ಅಡ್ಡಾಡದು ಬಹಳ ಕಷ್ಟ ಇದೆ ಅಚ ಅದು
ಹ್ಮ್ ಹ್ಮ್ ಹ್ಮ್ ಈ ಏನ್ ಕಷ್ಟ
ಹ್ಮೂ
ಹ್ಮ್
ಇವಾಗ ಒಂದ್ ಮಾತ್ ಹೇಳ್ತನ್ ಕೇಳ ನೀನು ಒಂದ್ ಬೇರೆವರಿಗೆ ಹೋಗಿರ್ತಿ ಅನ್ಕೋ ಹ್ಮ್ ಅಲ್ಲಿ ಹೋಗಿ ಏನಂತ ಕೇಳ್ತಯ ನನ್ ನಿಮ್ಮ ಮನೆಗೆ ನಾನು ಬಂದಿದ್ದೀನಿ ನಿಮ್ಮ ಟ್ರೀಟ್ಮೆಂಟ್ ಮಾಡ್ತೀನಿ ಹ ಹೆಂಗಂತ ಹೋಗ ಕೇಳ್ತ ಯಾವ್ದನ್ನ ಹೇಳ
ಅಯ್ಯೋ ಫಸ್ಟಿಗೆಗ್ ಕೇಳ್ಬೇಕು ಯಾರಿಗಾದ್ರು
ಹ್ಮ್ ಹ್ಮ್ ಅಂದರೆ ಅದು ಒಂದು ಸ್ವಲ್ಪ ಕಷ್ಟ ಇದೆ ಅದು ಹಂಗಾಗಿ ನಾನ ಅಷ್ಟೊಂದಿದ್ರೆ ಹೋಗಲ್ಲ ಇನ್ನ ಬೇಕಾದ್ರೆ ಇದು ಮಾಡ್ಕೋಬಹದು ದಏನ್ ಗತ್ತಾ ಹ ನಮ್ದು ಇನ್ನೊಂದು ಬರುತ್ತೆ ಬಿ ಎಸ್ ಸಿ ಮುಗಿದ್ಮೇಲೆ ಎಮ್ ಎಸ್ ಸಿ ಮಾಡ್ಕೊಂಡು
ಹ್ಮ್
ಬೇಕಾದ್ರೆ ನಾವು ಕ್ಲೀನಿಕ್ಕ ಇಟ್ಕೊಬೋದು
ಕ್ಲಿನಿಕ್ ಅಂದ್ರೆ
ಕ್ಲಿನಿಕ್ ಚಾ
ಗತ್ತ
ಆಸ್ಪತ್ರೆ ಹ ಆಸ್ಪತ್ರೆ ಇಡ್ಕೋಬಹದು ಕ್ಲಿನಿಕ್. ಕ್ಲಿನಿಕ್ ಅಂದ್ರೆ ಪ್ರಥಮ ಚಿಕಿತ್ಸೆ ಅಂತಾರಲ್ಲ ಫಸ್ಟ್ ಟ್ರೀಟ್
ಅಂದ್ರೆ ಆಪರೇಷನ್ ಗಿಪರೇಷನ್ ಎಲ್ಲಾ ಮಾಡ್ಬೋದು
ಆಪರೇಷನ್ ಗಪಷನ್ ಹಂಗ್ ಮಾಡಕ್ ಬರಲದು.
ಹೌದಾ
ನಮ್ದು ಜಸ್ಟ್ ಪ್ರಥಮ ಅಂತ ಅ ಹ ಇದು ಮೇಜ ಜ ಮೇನ ಇದು ಮೈನರ್ ಯಾವ್ದಾದ್ರೂ ಇತ್ತ ಅಂದರೆ ಟ್ರೀಟ್ಮೆಂಟ್ ಮಾಡೋದಷ್ಟೇ ಮೇಜರ್ ಅಂದ್ರೆ ಏನಾದ್ರು ಕಟ್ಟಿ ಇದು ಬಹಳ ಕೇಸ್ ಹೈ ಹೈಗೆ ಕೇಸ್ ಏನ ಇ ಅಂದ್ರೆ ಹ ಆಸ್ಪತ್ರೆಗೆ ಹೋಗ್ತಾರೆ ಅಷ್ಟೇ ಇವು ಜಿಲ್ಲಾ ಮಟ್ಟಕ್ಕೆ ಹೋಗ್ತಾರೆ. ಜಿಲ್ಲ ರಾಜ್ಯದ ಜಿಲ್ಲ ಮತ್ತೆ ತಾಲೂಕು ಹಂಗ ಹೋಗ್ತಾರಲ್ಲ
ಹಾ
ಅವ್ರ ಸೈಡಲ್ಲೆಲ್ಲ ಒಂದು ಸ್ವಲ್ಪ ಇದಿರುತ್ತೆ
ಅಂದ್ರೆ ಇವ ನಾನ್ ನಾನ್ ಬಂದ ಅ ನಾನ್ ಅದನ್ನೇ ಓದ್ತೀನಿವ ಬಂದು ಜಿ ಎನ್ ಎಂ ಎಂ ಮಾಡ್ತೀನಿ. ಎಷ್ಟು ವರ್ಷ ಮಾಡ್ಬೇಕು?
ತ್ರೀ ಇಯರ್ಸ್ ಇರುತ್ತ ಅದು. ಮೂರು ವರ್ಷ ಇರುತ್ತೆ. ಮಾಡಬೇಕ್ರ ಅದಕ್ಕೇನ ಇರಲ್ಲ. ಬಟ್ ಏನು ಗೊತ್ತಾ ನೀನು ಇದು ಏನು ಜಾಬ್ ಸಿಗುತ್ತೆ. ಎಲ್ಲಾದ್ರೂ ಜಾಬ್ ಸಿಗುತ್ತೆ.
ಹ ಮತ್ತೆ
ಚೆನ್ನಾಗಿರುತ್ತೆ ಮಾಡ್ಕೋಬೋದು
ಇದು ಮೂರ್ ವರ್ಷ ಮುಗಿಸಕೊಂಡು ಆಮೇಲೆ ಬಿ ಎಸ್ ಸಿ ನರ್ಸಿಂಗ್ ಮಾಡ್ಕೊಂಡು
ಹ್ಮ್ ಹ್ಮ್ ಹ್ಮ್ ಅದು ನಿನ್ನ ಪ್ರೈವೇಟ್ ಅಂದರೆ ನಿನ್ನ ಇದ್ರ ಮೇಲೆ ಸಿಗುತ್ತೆಷ್ಟೆ ಎರಡೇ ವರ್ಷ ಇರುತ್ತೆ ಅದು ಬಿ ಎಸ್ ಸಿ
ಹೌದಾ
ಾಟರ್ ಲೆಂಟ ಅಂತ ನಮ್ಗೆ ಕೊಡ್ತಾರೆ ಇಂಜಿನಿಯರಿಂಗ್ ಕೊಡ್ತಾರೆಲ್ಲಯಟರ್ ಲೆಂಟ ಅಂಥ್ತಳಿ
ಅದ್ರ ಮೇಲೆ ಇಂಜಿನಿಯರಿಂಗ್ ಮಾಡ್ಬೋದಾ ಇಂಜಿನಿಯರಿಂಗ್
ಏ ಹೆಂಗ್ ಮಾಡಿದ್ಯಾನ ನಂಗೆ ಹೇಳಿಲ್ಲಾನ ಇವರು ಇಂಜಿನಿಯರಿಂಗ್ನವ್ರು ಇದು ಡಿಪ್ಲೊಮಾ ಮಾಡ್ಕೊಂಡು ಇಂಜಿನಿಯರಿಂಗ್ ಮಾಡ್ತಾರಲ್ಲ
ಹ್ಮ
ಅವರಿಗೂ ಲ್ಾಟರ್ಲ್ ಎಂಟ್ರಿ ಅಂತ ಕೊಡ್ತಾರೆ ಇವ ಒಳಗೆಖರ್ಚಿರ್ ಪಡಲ್ಲ ಅವ್ರಿಗೂ ಎರಡು ವರ್ಷನೂ ಅಷ್ಟೇ ಇರುತ್ತೆ ಹ್ಮ ನಾನಾತ್ ಆ ಥರ ನಾನು ಆ ಥರ ಹೇಳಿದ್ದು ನಾನು
ಹ್ಮ ಹಾ
ಹ್ಮ್ ಮತ್ತೆ ಊಟ ಮಾಡಿದ್ರ ಆಡ್ಷ ಮಧ್ಯಾಹ್ನ
ಹಾ ಮಧ್ಯಾಹ್ನ ಊಟ ಮಾಡಿ ಇವಾಗ ಕುರ್ಕುರಿ ತಿಂದೆ ಇವ ಸ್ವಲ್ಪೊತ್ತಿಗೆ
ಎಷ್ಟು ದೊಡ್ ಸಹಕಾರ ಆಗ್ಬ
ಎಪ್ಪೋ
ಕುರಿ ಕುರಿ ತಿಂತಾ ಇದ್ದೀರಾ ನೋಡಿದ್ರೆ ನೀವು ಹ್ಮ
ಹ್ಮ
ಎ ಭಾರ ಆಗ್ಬೋಡಿ
ಮತ್ತೆ
ಆ ಕಡೆ ಮಳೆ ಬಂದಿತ್ತಾ ಇವತ್ತು ಈಲ್ಲ ಹ ಹ್ಮ ಹ್ಮ ಎಏನ್ಪುರ್ ಪ ಮತ್ ಮಳೆ ಇಲ್ವಾ ಅಷ್ಟ ಇಷ್ಟ ಅ ಕಡೆ
ತ್ತಲ್ಲ
ಇಗೆ ಗತ್ತಿಲ್ವಾ ನಿನ್ನೆ ಬಂದಿ ತಾಮಣೆ ಇಕ ಏನ್ ಮಾಡ್ತೀರಾ ಈ ಕಡೆ ಸಲ ಸ್ವಲ್ಪ ಮಳೆ ಕಷ್ಟ ಆಗಿಬಿಟ್ಟಿದೆ ಒಂದು ಮೂರ್ ನಾಲ್ಕು ದಿವಸ ಆಯ್ತು ಮಳೆ ಬಂದೇ ಇಲ್ಲ
ಹ್ಮ್ ಹ್ಮ್ ಹ್ಮ್
ಅವತ್ತು ಮೂರನ ನಾಲ್ಕು ದಿವ್ ಆಗೈತ್ತು ನೋಡಿ ಬಂದು ಅವತ್ತು ಒಂದ ಎರಡು ದಿವ್ಸ ಯೆನೊ ಮೂರ್ ದಿವಸ ಸಹ ಬಂದಿತ್ತು ಮಳೆ
ಹ್ಮ ಹ್ಮ್ ಹ್ಮ್
ಹ ಇವಾಗ ನೋಡಿದ್ರೆ ಫುಲ್ಲು ಬಿಸಿಲು
ಹ್ಮ್
ಆ ಕಿ ನ ಹ ಅತ
ಹೇಳ್ಬೇಕ ಯಾವ ನೀವ್ ಹೇಳ್ಬೇಕು ಮತ್ತೆ ಏನ್ ಸಮಾಚಾರ ಏನ್ ನಡ ನಯ್ವಾ ಏನು ಇಲ್ಲ ನೋಡಿ ಹಿಡಿಯ ನಾಟಕ
ಹ
ಓ ವಿದೀ ಯ ನಾಟಕಾ
ಸಕ್ಕತ್ತ ಇದೆ ವಯಸ್ ತಿಂದು ಆಡ್ತಾ ಇರಿ ಹಂಗೆ ಹ್ಮ್ ಸರಿ ತೋಳಿ ಹ್ಮ್